ಅರಾಮೇನ್ರಿ ಏನ್ ಮಾಡ್ತಿದ್ದೀರಾ ಊಟ ಆಯ್ತ
ಊಟ ಆಯ್ತ್ ನೋಡ್ರಿ ನಿಮ್ದ್ರೆ
ನಮ್ದು ಊಟ ಆಗಿಲ್ರರಿ ಇವತ್ ಯಾಕು ಮಾಡಬಾರ್ದ ಅನ್ಸ್ತಿತ್ತು ಮಾಡಿಲ್ಲ
ಹ ಹೌದಾನ್ರಿ ಮತ್ತೆ ಏ ಊಟಕ್ಕೆ ಏನೇನ್ ಕೊಟ್ಟಿದ್ರೆ
ಇವತ್ ಊಟಕ್ಕೆ ಅನ್ನ ಇದು ಅನ್ನ ಮತ್ತೆ ದಾಲ್ ಮತ್ತೆ ಕಾಜು ಪನ್ನೀರ್ ಮತ್ತೆ ರೊಟ್ಟಿ ಮ ಮತ್ತೆ ಮೆಂತೆ ಚಪಾತಿ ಮತ್ತೆ ಸ್ವೀಟ್ ಇದು
ಮತ್ತೇವ ಐಕ್ಸ್ ಮಮ್ ಐಸ್ರ ಬೇಕು ಹನ್
ಹಾಗೆಲ್ಲ ಕೊಟ್ರಿ
ಹೌದನ್ರಿ ಒಳ್ಳೇದ್ರಿ ಆದ್ರ ಎಲ್ಲಾ ಅದಕ್ಕ ಏನಂತರಿ ಮಂತ್ ಮಂತ್ ಪೇಸ್ಟ್ ಅಂತಾರ ಅನ್ರಿ ಅದಕ್ಕ
ಮಂ ಫಸ್ಟ್ ಅಲ್ರರಿ ಇವತ್ತು ನಮ್ಮ ಇದು ನಮ್ ಇದು ನಮ ಸೀನಿಯರ್ಸ್ ಇಂದು ನಮ್ ಸೀನಿಯರ್ಸ್ ಇಂದು ಇದು ಬೆೇಳ್ಕೊಂಡ್ರ ಸಮಾರಂಭ ಐತ್ರಿ
ಬಲ್ ಕೊಡೆಗೆ
ಹ ಬಿಲ್ ಕೊಡುಗೆ ಸಮಾರಂಭ ಇತತ್ತು ಅದಕ್ಕೆ ಅದರ ಇದ್ರಂದ ಇದರಿ ಅಲ್ಲಿ ನಮ್ಮ್ ಅಕ್ಕಂದ್ರ ಎಲ್ರುೂ ಬರ್ತಿದ
ಎಲ್ಲಾ ಬರ್ತಿದ್ದಾರನ್ರಿ
ಹ್ಮ್ ಬರ್ತಿದಾರ ನೋಡ್ರ ನೋಡಿತರ
ಹನ್ರಿ ಹನ್ರರಿ ಒಳ್ಳೇದ್ರಿ ಎಲ್ಲಾ ಬರದ ಹೋಗೋದಕ್ ಕಾಮನ್ ಅದ ಎಲ್ಲಾ ಅಕ್ಕನ ಅಂದ್ರ ಅಂದ್ರ
ಹ್ಮ ಮತ್ತತ್ ಇವತ್ತು ಏನ್ ಗೊತ್ತೇನ ಇವತ್ತು ಕೇರಳದಲ್ಲಿ ಕೇಳಿದಲ್ಲಿ ದೊಡ್ಡ ಇದು ಜೋರ ಮಳೆ ಬಂದು ಇದು ಗುಡ್ಡಗಳು ಕುಸ್ ಬಿಿಟ್ಟವ್ರಿ ಒಂದು ಎಷ್ಟು ಎಪ್ಪತ್ತೆರಡು ಜನ ಸತ್ತ ಹೋಗ್ಬಿಟ್ಟಿದ ಇವತ್ತು
ಇಪ್ಪತ್ತೆರಡು ಜನ ಸಾವವು ತೊಪ್ಪ್ಯಾರನ್ರಿ
ಹಓ ಇವತ್ಪ್ಪತ್ತೆರಡು ಜನ ಸಾವಿರ ತುಂಬತ್ದ್ರ ಹೆಂಗ ಗೊತ್ತೇನ್ರರಿ ಸಡನ್ ನಿಂಗೆ ಗೊತ್ತೇಲ್ರರಿ ಆ ಟೈಪ್ ಬಂದ್ಬಿಟ್ಟಿದ್ರೀ ಪಾಪ ಅಲ್ಲಿಿದ್ದವ್ರ ಎಲ್ರು ಸ ಹೋಗ್ಬ ಬಿಟ್ಟಿದ್ರರಿ ಹಂಗ
ಎಲ್ಲ ಬಾಳ ಹ ಅನಶ್ಯಕವಾಗಿ ಆಗೇತ್ರಿ ಎಲ್ಲ
ಹ್ಮ್ ಹು ರಿ ಅನ ಅವಶ್ಯಕತೆಯಿಂದ ಹಬಿಟ್ಟಿದ್ರಿ ಅವ್ರ ಹೇಳಿದ ದ್ರಿ ನ ಒಂದ್ ಮ್ಯಾಪ್ ತೋರಿಸಿ ಈ ರಾಜ್ಯಕ್ಕೆ ಹೆಂಗಗೆ ಮಳೆ ಬರುತ್ತೆ ಸ್ವಲ್ಪ ಅಲರ್ಟ್ ಟಗರಿ ಅಂತ ಎಲ್ಲ
ರೆಡ್ ಅಲರ್ಟ್ ಎಲ್ಲಾ ಕೊಟ್ಟಾರೀ ಅಲೆ
ಹ್ಮ್ ರೆಡ್ ಅಲರ್ಟ್ ಕೊಟ್ರಿದ್ರು ಎವ ಸ್ವಲ್ಪ ಇದು ಹುಚ್ಚಾಟ ಇರತ್ತಲ್ರಿೀ ಸ್ವಲ್ಪ
ಹ್ನ್ ಹುಚ್ಚಾಟ ಎಲ್ಲಾ ವಯಸ್ ಮಾಡಸ್ತ ಇದ್ರಿ ಅದೆ ಎಲ್ಲಾ
ಹ್ಮ್ ಹುಚ್ಚಾರದಿಂದ
ಎಲ್ಲಾ ಸತ್ ಬಿಟಾರ ನ್ರಿ ಹ್ನ್ ಈಗ ಬಿಲ್ಕಡೆಗೆ ಸಮಾರಂಭದಾಗ ಏನೇನ್ ಮಾಡಿದ್ರಿ ಯಾರ್ಯಾರು ಏನೇನ್ ಹೇಳ ಆದ್ರೆ ಈಗ ಇವತ್ತ
ಇವತ್ ಬೀಳ್ಕೊಡುಗೆ ಸಮಾರಂಭದಲ್ಲಿ ಇವ್ರು ಬಂದಿದ್ರು ನಾಗರಾಜ ಸರ್ ಅಂತ ಇದು ಗೊತ್ತೇನ್ರಿ ನಿಂಗ ನಾಗರಾಜ್ ಇದು ಶಾಪುರ್ ಬಾಲಕಿಯರ ಶಾಲೆಯಿಂದ ಕಾಲೇಜಿಂದ ಬಂದಿದ್ರಿ ಇವರು
ಹ ಬಾಲಕಿರ ಶಾಲೆಲಿಂತ ಬಂದಿದ್ರನ್ರಿ ಕಾಲೇಜ್ಲಿಂತ ಹು ರಿ
ಫೋನು ಈಗ ನಮ್ಮ್ ಹತ್ರ ದು ಮೊಬೈಲ್ ಫೋನು ಅದನ್ನ ಒಳ್ಳೇದಕ್ಕೂ ಯೂಸ್ ಮಾಡ್ಕೋಬಹುದು ಕೆಟ್ಟದಕ್ಕೂ ಯೂಸ್ ಮಾಡ್ಕೋಬಹುದು ಅದು ನಿಮ್ ಕೈಯಲ್ಲಿದೆ ಈಗನ್ ಈಗನ್ ಮಕ್ಳು ಏನ್ ಮಾಡ್ತಿದಾರೆ ಅಂದ್ರೆ ಬರೀ ಕೆಟ್ಟದಕ್ಕೆ ಯೂಸ್ ಮಾಡ್ಕೊಂತೀರ ಯಾರ
ಎಲ್ಲಾ ಪಬ್ಜಿ ಫ್ರೀ ಫೈರ್ ರೀಲ್ಸ್ ಎಲ್ಲಾ ಇವನ್ ಎಲ್ಲಾ ಮಾಡಕ್ ಕುಂದ್ಬಿಟ್ಟು
ಹ್ಮ ಮತ್ತ ಏನಂದ್ರು ಗೊತ್ತೇನ್ರಿ ಇವಾಗ ಉತ್ತರ ಕರ್ನಾಟಕ ಗಲ್ ರೀ ಉತ್ತರ ಕರ್ನಾಟಕದಲ್ಲಿ ಇದು ರಿಸರ್ವೇೇಶನ್ ಬಾಳ ಇರ್ತದೆ ಕ್ಲೀನ್ ಆಗಿ ಓದ್ಕಳ್ರಿ ನಿಮಗೆ ಜಾಬ್ ಸಿಗಲ್ಲ ಸಿಗಲ್ಲ ಅಂತಿರಲ್ಲ
ಹುನ್ರಿ ಹೆಚ್ ಕೆ ಹೆ ಹೆಚ್ ಕೆ ಬಾಳ ಸೀಟ್ ಇರ್ತಾವಳರಿ
ಹ್ಮ್ ಹೆಚ್ ಕೆ ಇಲ್ ನೋಡ್ರಿ ಏನ್ ಗೊತ್ತಾ ತ್ರೀ ಸೆವೆಂಟಿ ಒನ್ ಜೆ ಮತ್ತೆ ಎಸ್ ಸಿ ಕ್ಯಾಟಗರಿ ಬೇರೆ ಮತ್ತೆ ರೂರಲ್
ಹ್ನ್ ರೀ
ಮತ್ತೆ ಅವಕ್ಕೆಲ್ಲಕ್ಕೂ ಊರಲ್ಲಿ ಗ್ರಾಮೀಣ ಗ್ರಾಮೀಣ ಮಾಧ್ಯಮ
ಹ್ನ್ ರೀ
ಗ್ರಾಮೀಣ ಮಾಧ್ಯಮ ಅವೆಲ್ಲಾ ಇರುತ್ತೆ ನೀವ ಯಾಕೆ ಇದು ಮಾಡ್ತಿದ್ರ ಕ್ಲೀನ್ಗ ಓದಿದ್ರೆ ನಿಮಗ್ ಕಂಡ ಕಡಕ್ ಖಂಡಿತವಾಗಿ ಇವು ಕೆಲ್ಸಗಳು ಸಿಗತ್ತೆ ಅಂತ ಎಲ್ಲಾ ಹೇಳಿದ್ರೆ ನಮ
ಪೊಲೀಸರ ಆಗ್ಬಹುದು ಡಾಕ್ ಟರ್ ಆಗದು ಇನ್ನೊಂದ ಸೈನಿಕರ ಆಗದು ಅಂತ ಹೇಳ್ತಾರೆ
ಓ ಎಲ್ಲರೂ ಹೇಳಿದ್ರಿ
ಹ್ನ್ ರೀ ಮತ್ತೆ ಹೊಸದಾಗ ಏನಾರ ಅವ್ರ ಏನ ಇತಿಹಾಸ ಏನ ಬರದಾರ ಅಂತ ಅಂದ್ರ ಹೇಳರಿ ಅವ್ರದ
ಯಾರ ರೀ
ಅವ್ರೇಏನ ಈ ಇತಿಹಾಸದ ಬುಕ್ ಏನು
ಕನ್ನಡ ಕನ್ನಡ ಮಾಧ್ಯಮದಲ್ಲಿ ಬಾ ಇದು ಬಹಳ ಬಹಳ ಇದು ಪೂ ಇದು ಪುಸ್ತಕಗಳು ಮತ್ತೆ ಗೀತೆಗಳು ಮತ್ತೆ ಪ್ರಬಂಧಗಳು
ಹು ಅಂನ್ರಿ
ಅವ ಎಲ್ಲ ಬರ್ದಿದಾರತ್ರಿ ಅವ್ರಿಗೆ ಒಂದ್ ಹೆಸರಿದೆ ಬಿರುದು ಅಂತ ಕೊಟ್ಟಿದಾರಂರಿ
ಯಾವಾದ್ರೀ ಬಿರುದ ಅವ್ರಿಗೆ ಕೊಟ್ಟಿದ್ದ ಅವ್ರ ಹೆಸರಿ ಏನ್ರರಿ ಅವ್ರ ಪರಿಚಯ ಹೇಳ್ರಿ ಸಟ್ ನೀವು
ಅವರು ನಾಗರಾಜ್ ನಾಗರಾಜ್ ಅಂತರಿೀ ನಿಮ್ಗ್ ಹೇಳ ನಲ್ರಿ ನಾಗರಾಜು ಇದು ಶಾಪ್ ೂರ್ ಬಾಲಕಿಯರ ಕಾಲೇಜಿಂದ ಬಂದಿದ್ರು
ಹಾ
ವಸತಿ ನಿಲಯ ಅಲ್ರರಿ ಕಾಲೇಜು ವಸತಿ ನಿಲಯ ಅಂದ್ರ ಅವರು
ಕಾಲೇಜ್ ಬೇರೆ ವಸತಿ ನಿಲಯ ಬೇರೆೇನ್ರಿ
ಹ್ಮ ಕಾಲೇಜ್ ಅಂದ್ರೆ ಇದು ಶಾಲಾ ವಸತಿ ನಿಲಯ ಅಂದ್ರೆ ಈಗ ಹಾಸ್ಟ್ಲ್ ಅಂತಾರಲ್ರರಿ ಅದಕ್ಕೆ ವಸತಿನಲಯ ಅಂತಾರ
ಹನ್ ರೀ ಮತ್ತೆ ಹೊಸದಾಗಿ ಏನಾರ ಅವಿಗೆ ಪ್ರಶಸ್ತಿ ಯಾವ್ದಾದ್ ಸಿಕ್ಕೊಂಡ್ರಿ ಅವ್ರಿಗೆ
ಹೊಸತಾಗ ಅವ್ರಗ ಏನ್ ಹೇಳಲ್ರರಿ ಮತ್ತೆ ನ್ಸರ್ ಅವ್ರ ಏನು ಹಂಗೆ ಅಂತ ಪರ ಪ್ರಶಸ್ತಿ ಹೇಳಿಲ್ರಿ ಅವ್ರು
ಹೇಳಿಲ್ಲ ಅನ ರಿ ಅವರು
ಹ ಮತ್ತಿದ್ರೀ ನಮ್ ಇವರು ಯಾರಂದ್ರೆ ಯೂರಿ ಹೇಳಿದ್ರಿ ಒಬ್ರು ಡೀನ್ ಬಂದಿದ್ರು
ಹ್ನ್ ರೀ
ಇದು ರಾಯಚೂರು ಡೀನು
ರಾಯಚೂ ರಡ್ಡ ಅವ್ರ ಏನಂತ ಹೇಳಿದ್ರೆ ಅವ್ರ ಮಾತ ಅರ್ತಲ್ ಇಲ್ರರಿ ನಿಮಗೆಲ್ಲಾ
ಹೌದ್ ಏನಂದ್ರು ಅಂದ್ರೆ ನೀವು ಪ್ರಾಬ್ಲಮ್ಸ್ ಇದ್ದಾವೆ ಅಂತ ನಮಗ್ ಯಾಕ ಹೇಳ್ತಿ‌ ತೊಂದ್ರರೆಗಳ ಇದಾವೆ ಅಂತ ಯಾಕೆ ಹೇಳ್ತಿದ್ದೀರಾ
ಹೌದ್ರೀ
ಒಂದ ಈಗ ಮನುಷ್ಯರಂದ ಮೇಲೆ ತೊಂದ್ರರೆಗಳು ಇದ್ದೇ ಇರತ್ತೆ
ಇದ್ದೇ ಇರುತ್ತೆ ಅದ ತಡ್ಗಟ್ಟಗನ್ ಹೋಗದ್ ನಾ ನಿಮ್ದ ಕರ್
ಹ್ಮ್ ಅದನ್ನ ಹ್ಮ್
ಹೌದನ್
ಹಂಗೆಲ್ಲಾ ಹೇಳಿದ್ರು ನಮ್ ಇವ್ರು ಇದಾರ ಗೊತ್ತೇನ್ರಿ ನಮ್ಮ್ ಅಧ್ಯಕ್ಷರು ನಮ್ ಕಾಲೇಜ್ ಅಧ್ಯಕ್ಷ ಮಶರು
ಅಧ್ಯಕ್ಷರ ಅವ್ರ
ಪ್ರೆಸಿಡೆಂಟ್ ಹ ಅಧ್ಯಕ್ಷ ಅವ್ರ ಏನಂದ್ರು ನಮ ಕಾಲೇಜಲ್ಲಿ ಶಿಕ್ಷಕರ ಕೊರತೆ ಇ ಇದೆ ಮತ್ತೆ ಎಕ್ಸಾಮ್ ಹಾಲ ಇಲ್ಲಯ ಎಕ್ಸಾಮ್ ಈ ಪರೀಕ್ಷೆ ನಡ್ಸಕ್ ಕ ಪರೀಕ್ಷೆ ಒಂದ್ ಕೊಠಡಿ ಇಲ್ಲ ಎಲ್ಲ ಕೇಳಿದ್ರಿ
ಹೌದ್ರಿ ಎಲ್ಲಾ ಮಾಡಕೊಟ್ರರಿ ಅಂತ ಎಲ್ಲಾ ರಿಕ್ವೆಸ್ಟ್ ಮಾಡಿದ್ರಿ ಏನ್ರಿ ಅವ್ರಿಗೆ ಮನವಿ ಸಲ್ಸ ಮನ್ವಿ ಸಲ್ ಸೆಲ್ಸರ್ರಿ ಅವ್ರಿಗೆ
ಹ್ಮ ಒಂಥರ ಆರ್ಡರ್ ಮಾಡ್ತಾರ ಗೊತ್ತೇನ ರೀ ನಮಗ್ ಕಡಖಂಡಿತವಾಗಿ ಮಾಡ್ಲೇಬೇಕು ಅಂತ ಅಂತಾಗಲ್ಲಾ ಹೇಳಿದ್ರರು ರೀ ಅವರು ಅದಕ್ಕ ಅವರು ಅದೇ ಅದೇ ಒಂದ ಇದು ವಿಷಯನ ತಗೊಂಡು ಪೂರ್ತಿ ಇದು ಅವರು ಮಾತಾಡ್ತಾರಲ್ರಿ ಅದ್ರೊಳಗೆ ಬರ ಅವ್ರೆ
ಗ್ರಂಥ ಎಲ್ಲ ಹೆಂಗ ಇತ್ತು ಹೆಂಗಗೆಲ್ಲ ಹೆಂಗ ಓದ್ಬೇಕು ಹಂಗ ಹಂಗ ಈ ಸ್ವಲ್ಪ ಎಲ್ಲಾ ಡಿಟೇಲ್ ಆಗ ಹೇಳಿದ್ರ ಏನ್ರಿೀ
ಹ್ಮ್ ಮತ್ತ ಏನ್ ಹೇಳಿದ್ರಿರಿ ಮತ್ತೆ ಇದು ಜಾಬ್ ಗಳ ಬಗ್ಗೆ ನೀವು ಈಗ ಟ್ವೆಲ್ತ್ ಇದು ಈಗ ನಮ್ ಸೀನಿಯರ್ಸ್ ಇಂದು ಬೆಳ್ಕೊಡಗೆ ಸಮಾರಂಭ ಐತಲ್ರರಿ
ಹ್ನ್ರೀ ಅಗ್ರಿಕಲ್ಚರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಮುಗಿಸಿ ನಿಮ್ ಜಾಬ್ಗೆ ಹೋಗಕಂತರಿ ಏನ್ ಏನೇನ್ ಮಾಡ್ಬೇಕು ಅನ್ನದ್ ಹೇಳ
ಹ್ಮ್ ಅದೇ ಏನ್ ಮುಗಿಸಿ ಯ ಯಾವ ಇ ಇದಾವ ಕೆಲ್ಸ ದಾವೆ ಮತ್ ನೀವ್ ಏನೇನ್ ಮಾಡ್ಬೇಕ ಉ ಮತ್ತೆ ಯ ಯೂನಿವರ್ಸಿಟಿಿಗೆ ಹೋಗ್ಬಹುದು
ಹೌದ್ರೆ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಓಬಹುದು ಕೆ ಎಸ್ ಐ ಬ್ಯಾಂಕ್ ಆಗ ಮ್ಯಾನೇಜರ್
ಹ್ಮ್ ಅದನ್ನ ಐ ಬಿ ಪಿ ಓ ಅಂತರಿ ಐ ಬಿ ಪಿ ಎಸ್ ಐ ಬಿ ಪಿಒಓ ಹ್ಮ್ ಅವೆಲ್ಲಾ ಅಂತಾರೆ ಹ್ಮ ಲ್ ಮತಾರತ ನೀನ ಹೇಳಏರಿ
ಮತ್ತೇನ್ರೀ
ಅಲ್ಲಿ ಮಾತಾಡ್ತವಲ್ಲೇ ಕಾರ್ಯದನಲ್ಲಿ ಏನ ಆತದೆ
ಮತ ಏನ್ರಿ ಹೊಸದಾಗಿ ವಿಷಯ
ಹೊಸ್ತಾಗಿ ವಿಚ ವಿಷಯ ಅಂದ್ರೆ ಹಬ ಇದು ರೀ ರಾಮ ಮಂದಿರದ ರಾಮ ಮಂದಿರದಲ್ಲಿ ಇದು ಹ್ಮ ಕದ್ದಿರೋದು ಒಂದ ಇದು ಮಾಹಿತಿ ಬಂದಿತ್ ಗೊತ್ತೇನ್ರರಿ
ಹೌದನ್ರಿ ಅದ್ ಎಷ್ಟು ಕೋಟಿ ಇ ಕಾಳು ಮಾಡಿದ್ರಿ ಅಲ್ಲಿ
ಒಂದು ಒಂದ್ ಸತಿ ಒಂದು ದಿನಕ್ಕೆ ಹತ್ತು ಲಕ್ಷ ಕಳವ ಮಾಡ್ತಿದ್ರ ಅಂತ್ರಿ ಅವರು
ಮಿನಿಮಮ್
ಹ್ಮ ಹತ್ತು ಲಕ್ಷ ಒಂದ್ ದಿನಕ್ಕೆ ರಾಮ್ ಅಂದ ರಾಮ ಇವ್ ದುಡ್ಡು ಎಣಸಕ್ ಹೋಗಿದ ಹೌದೇ ಟ್ರಸ್ಟ್ ರೀ ಟ್ರಸ್ಟ್ ಇರತ್ತೆ ಗೊತ್ತಾ ಅವರು ದುಡ್ಡು ಎಣಸಕ್ ಹೋಗ್ತಾರಲ್ಲ ಅವ್ರೇನ್ ನೋಡ್ರಿ
ಹೌದನ್ರರಿ ಎಲ್ಲಾ ಅವ್ರ ಮಾಡ್ತಾರೀ ಸುಳ್ಳ ಹೊರಗ್ಲಾರ ಮೇಲೆ ಹಾಕ್ತಾರೀ ಎಲ್ಲಾ ಎಲ್ಲಾ ನೋಡಿರ್ತಾರ ಅವರು ದಿನ ಎಲ್ಲಿ ಎಲ್ಲಿ ಎಲ್ಲಿ ತ್ರರ ಬರ್ತಾ ಎಲ್ಲಿಂತರ ಎಲ್ಲ ಎಲ್ಲಾ ನೋಡ್ಕೊಂಡ್ ಇರ್ತಾರೀ ಅವ್ರಿಗೆಲ್ಲಾ
ನೋ ಕನ್ನಡದಲ್ಲಿ ಟ್ರಸ್ಟ್ ಅಂದ್ರೆ ಸಂಘ ನೋಡ್ರಿ ಸಂಘ ಇವ್ರ ಸಂಘ ಕಟ್ಟಿರ್ತಾರ ಗೊತ್ತಾ ನಾವ ರಾಮ ಮಂದಿರದ್ದ ಹ್ಮ ಹ್ಮ್ ನಾವ್ ಇದನ್ ನೋಡ್ಕೊಬೇಕು ಅದನ್ ನೋಡ್ಕೊಬೇಕ ಅಂತ ಇದು ಅಂತಿರ್ತಾರ ಗೊತ್ತಾ ಅವ್ರೇ ನೋಡ್ರಿ ಎಲ್ಲಾ ಹಾಳ ಮಾಡೋದು ಈ ಈ ಕಡೆಯಿಂದ ಆ ಕಡೆ ದುಡ್ಡು ತಗೊಂಬರಂದ ಹಾಕೋದು ಈ ಕಡೆಯಿಂದ ಆ ಕಡೆ ದುಡ್ತನ ಬಂದ್ ಹಾಕದು ಬರ ಇಂಥವ ಮಾಡಿ
ಬರ ಇಂತ ಮಾಡಿ ದೊಡ್ಡ ಮನೆ ಕಟ್ಟಿ ಬಿಡ್ತಾರೀ ಇವ್ರು
ಹ್ಮ ಕಟ್ಟಿ ಮತ್ ಬೇರೆಯವ್ರ ಮೇಲೆ ಎತ್ತ ಆಾಗಿಬಿಡ್ತಾರೀ ಹ ಅಂತವೆಲ್ಲಾ ಪ್ರಾಬ್ಲಮ್ಸ್ ಈಗ ಎಲ್ಲ ತೊಂದರೆೆ ಹಊ ರರಿ ಅಯೋಧ್ಯಾ ಅಂದ್ರೆ ಕೃಷ್ಣ ಹುಟ್ಟಿರೋದಿದರರಿ
ಸ್ಥಳ ಏನ್ರಿ ಅದ ಹ್ಞನ್ರಿ ಎಲ್ಲ ಓದಿ ಎಲ್ಲಾ ನಮ ಪ್ರಧಾನ ಮಂತ್ರಿ ವಿಜಿಟ್ ಕೊಟಾರ ಅಲ್ಲಿ ಅಲ್ಲಾ
ಹ ಮತ್ ಇವ್ರ ಗೊತ್ತೇನ್ರಿ ನಿಮ್ಗೆ ಯಾರ ರೀ ಅವರು ಯೋಗಿ ಆದಿತ್ಯನಾಥ್
ಹ್ನ್ರೀ ಎದರ್ಷಿ ಲ್ೀ ಅವ್ರ ಹ್ೀ ಎಲ್ಲಿ ರೀ ಆಂಧ್ರದ ಇದದಲ್ಲಿ
ಹ್ಮ ಅಂತ ಅಲ್ರಿ ಮಹಾರಾಷ್ಟ್ರ
ಮಹಾರಾಷ್ಟ್ರ ಆ ಮಹಾರಾಷ್ಟ್ರದಲ್ಲಿ ಜನರ ಅದ
ಮಾರ ಯುಪಿ ಯುಪಿ ಉತ್ತರ ಪ್ರದೇಶ್
ಏನ್ರೀ
ನಿವ ಉತ್ತರ ಪ್ರದೇಶದಲ್ಲೇ ಇದಿರಿ.
ಉತ್ತರ ಪ್ರದೇಶದಲ್ಲಿ ಐತನ್ರರಿ ಹನ್ರಿ ಮತ್ತರಿ ಹೊಸ ವಿಷಯ ನಿಮ್ಮಲ್ಲಿ ಏನಾದ್ರ
ಅದೆ ಇವತ್ತು ಮಳೆ ಚೆನ್ನಾಗಿ ಆತ್ ನೋಡ್ರಿ ಮಳೆ ಮತ್ತ ಪರಿಸರ ತಣ್ಣಗ. ಹು ಪರಿಸರ ಮಾತ್ರ ಪ್ರಚ್ ಹು. ಮತ್ತ ಇವತ ಕರ್ನಾಡ್ ಇವತ್ ರೀ ಅದ. ಅದು ಇವ್ರು ಅಂದಿದ್ರು ಗೊತ್ತ ತನಿಖೆ ಪ್ರಕಾರ ಕರ್ನಾಟಕದಲ್ಲಿ ಇಷ್ಟ ಇಷ್ಟ್ ಮಳೆ ಬರುತ್ತ ಅಂತ ಇವತ್ ಕರೆಟ್ ತನಿಖೆ ತೋರಸಿದಾರ ಅಂತ್ರಿ. ಇವತ್ ಮಳೆ ಹಲವಾರ ಕಡೆ ಎಲ್ಲಾ ಮಳೆ ಬಿದ್ದಿದೆ ಅಂತೆ.
ಸ್ವಲ್ಪ ರೆಡ್ ಅಲಾಟ್ ಕೊಟ್ಟಾರೀ ಎಲ್ಲಲ್ಲಿ
ಹು ಅಲ್ಲಲ್ಲಿ ಅಲ್ಲೆಲ್ಲಿ ರೆಡ್ ಅಲರ್ಟ್ ಕೊಟ್ಟಿದ್ರಲ್ಲ ಅಲ್ಲೆಲ್ಲ ಕ್ಲೀನ್ ಆಗ ಇದು ಚೆನ್ನಾಗ್ ಮಳೆ ಬಂದ.
ಚಂದ ಹೌದ್ರಿ ಹೌದ್ರಿ ಒಳ್ಳೇದ್ರಿ
ಹು ಹು ಮತ್ತ ಇದು ಶಿವಮೊಗ್ಗದಲ್ಲಿ ಇವತ್ ಇದ್ರೀ ಜೋಗ ಫಾಲ್ಸ್ ನೋಡಕ್ ಹೋಗಿದ್ರ ಅಂತೆ. ನಮ್ಮ ಹುಡುಗ್ರು.
ಏನ್ರೀ ಹ್ಮ ಜೋಗ ಜಾಲ್ಪಾತ ಹುಂನ್ರೀ
ಜೋಗ ಜಲಪಾತ ನೋಡಕ್ ಹೋಗಿದ ಅಂತೆ ಅದ್ರ ನೋಡಕ್ ಎರಡು ಕಣ್ಸ ಸಾಲ್ದಂತ್ ನೋಡ್ರಿ.
ಹೌದ ಬಿಡ್ರಿ ಜೋಗ ಜಲಪಾತ ನೋಡಕ ಎರಡ್ ಕಣ್ಣ ಸಾಲಗಿಲ್ ಬಿಡ್ರಿ. ಮತ್ತ ಹೊಸದಾಗಿ ಏನಾರ
ನಮ್ ನಮ್ಮ ಅಷ್ಟ. ಲ್ಲಿ ಹುಡುಗರುವಾಗಿ ಹುಡುಗಿರಿಗೆ ಇದು ಮಾಡ್ತಿದ್ದಾರೆ ಅಡುಗೆನ ಇದು ನೀಡ್ತಿದ್ದಾರೆ ಅಡುಗೆ ನೀಡ್ತಿದ್ದಾರೆ ಹ ಊ ಊಟ ನಕ್ ಕುಂತಾರೀ ಹೋಗ್ತೀರಿ ಏನ್ರರಿ
ಹೇ ಇಲ್ ಬಿಡ್ರಿ ನಾವ್ ಎಲ್ಲ ಅದಕ್ ಹೋಗ್ಲ್ ಬಿಡ್ರಿ
ಹೋಗ್ಬೇಕ್ರಿ ಎಲ್ಲ ನೋಡ್ ನೀವ್ ಅಲ್ಲಿ ಹೋದ್ರೆ ಇದು ಕನ್ ಕಾನ್ಫಿಡೆನ್ಸ್ ಬೆಳೆಯತ್ರಿ ಹುಡ್ಗಿಡ್ ಜೊತೆ ಹೆಂಗ್ ಡೀಲ್ ಮಾಡ್ಬೇಕು ಅಂದಾವೆಲ್ಲ ಕಾನ್ಫಿಡೆನ್ಸ್ ಸಿಗತ್ ರೀ ನಿಮಗೆ.
ಹ್ಮ ರೀ
ಹು ಹೋಗ್ಬೇಕ್ರಿ ಇಲ್ ಹೋಗ್ತಿದಾರ ನಮ್ಮ ಹುಡುಗ್ರು. ಈಗ ಹುಡುಗಿರಿಗೆ ಅನ್ನ ಅಡುಗೆ ಮಾಡಕ್ಕೆ.
ಹೋಗ್ಲಿರಿ ಎಲ್ಲಾ ಒಳ್ಳೇದ್ರಿ ಅವ್ರರು ಎಲ್ಲಾ ಮಾಡಕ್ ಕಾರ್ಯ. ಕ್ರಮ ಕೆಲ್ಸ ಎಲ್ಲಾ ದೇವ್ರು ಒಳ್ಳೇದ ಮಾಡ್ಲಿರಿ ಅವ್ರಿಗೆಲ್ಲ.
ಹೂ ರಿ ಒಳ್ಳೇದ್ ಮಾಡೇ ಮಾಡ್ತಾರ ಯಾಕ.
ಮಾ ಮಾಡ್ತಾರೀ ಎಲ್ಲಾ ಒಳ್ಳೇದ ಮಾಡ್ತಾರ ರಿ ನೀವು ಮತ್ತೆ ಎಲ್ಲಾ ಅಚ್ಚ ಹಸಿರ್ ನಿಂದ ಕೂಡ ಇದ್ದೇಲ್ರಿ ನಮ್ಮ್ ಕಾಲೇಜು
ಕಾಲೇಜ್ ಅತ್ತರೆ ಇವತ್ ಏನಗ್ತ್ತ ಸಡನ್ ಸಿಚುವೇೇಶನ್
ಹೂನ್ ರೀ.
ಇವತ್ತು ನಮ್ಮ ಇವರು ಈ ಆಗ್ರಮನೀ ಸರ್ ಕುಮಾರಸ್ವಾಮಿ ಸರ್ ಗೊತ್
ಹಾ ಹ ಕುಮಾರ್ಸ್ವಾಮಿ ಸರ್.
ಅವರು ಒಂದ್ ಎರಡ್ ಮೂರ್ ಇದನ್ ಹೇಳಿದ್ರಿ ಏನಂತಾರ ಇವನ.
ಹ ಜೋಕ್ಸ್ ಅದಕ್ಕ ಏನಂತಾರೆೀ ಕಾಮಿಡಿ